ಎ
ಕೇಳಿ ಬರುತ್ತಿಲ್ಲವೇ. ಕೇಳಿಸ್ತಿದಿಯಾ.
ಹಾ ಕೇಳಿಸ್ತಿದೆ.
ಅತ್ತ್ಯಾಕೆ ನಿಮ್ಮ ಮುಖ ಆ ಥರಾ ಇದೆ.
ನನ್ನ ಕಿವಿ ಡಂಮ್ ಅಂತು ಅದಕ್ಕೆ ನಿಮ್ಮ ಧ್ವನಿ ಕೇಳಿ.
ಅಷ್ಟುಸ್ ಮಧುರವಾಗಿತ್ತಾ.
ಹೌದು
ಏನ ಮಾಡ್ತಾಇದಿಯಾ ವರ್ಕ್ ಮಾಡತಿದ್ದೆ
ಕೊಟ್ಟಿದ್ದೆ ನೀನೆನ್ ಮಾಡ್ತಾ ಇದಯಾ.
ಒಂದ ಸಾವರ ಇದನ್ನು ನಾನು ಈಗ ತಾನೇ ಮಾಡಿದ್ದೆ.
ಸರಿ ಮತ್ತೆ ಏನು ಊಟ ಮಾಡದೆ.
ಹೇಗಿದೆ ಜೀವನಾ.
ಚೆನ್ನಾಗಿದೆ ನಿಮ್ದೇಗಿದೆ.
ತುಂಬಾ ಅದ್ಭುತ ಮತ್ತು ಅಚ್ಚರಿಕರವಾಗಿದೆ.
ಹ ಭೇಟಿ ಆದಿದ್ದು ನಿಮ್ಮನ್ನು ತುಂಬಾ ಸಂತೋಷ ಆಯ್ತು.
ನನಗೂ ಕೂಡಾ ಅಷ್ಟೇ ಸಂತೋಷ ಆಯ್ತು.
ಹು ನಾವು ನಾಯಕತ್ವ ಮತ್ತು ವ್ಯಕ್ತಿತ್ವ ವಿಕಸನದ ಬಗ್ಗೆ ಮಾತಾಡೋಣ.
ಹೌದಾ ಮಾತನಾಡೋಣಾ ಅದರಲ್ಲೇನಿದೆ.
ಹಾ ಸರಿ ಮೊದಲು ನಾಯಕತ್ವ ಎಂದರೆ ಏನು ಎಂದು ನಿಮ್ಮ. ಅಭಿಪ್ರಾಯಾ.
ಹಾ ನಾಯಕತ್ವ ಎಂದರೆ.
ಹು
ಹಿಂದೆ.
ಅದು ನಾಯಕತ್ವ ಎಂದರೆ ನನ್ನ ಅಭಿಪ್ರಾಯದಲ್ಲಿ ನಾಯಕತ್ವ ಎಂದರೆ ಜನರನ್ನು. ಸರಿಯಾದ ದಾರಿಯಲ್ಲಿ ಮುನ್ನಡೆಸುವ ಸಾಮರ್ಥ್ಯ.
ಒಳ್ಳೆಯ ವ್ಯಕ್ತಿಯಾನ. ನಾಯಕ ಎಂದರೆ ಕೇವಲ ಆದೇಶ ಕೊಡುವ ವ್ಯಕ್ತಿ ಅಲ್ಲ.
ಹಾಗಾದ್ರೆ ಒಳ್ಳೆಯ ನಾಯಕನ ಗುಣಗಳು ಯಾವವು ಯಾವವು.
ಪ್ರಾಮಾಣಿಕತೆ ಜವಾಬ್ದಾರಿ. ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಮತ್ತು ಇತರರನ್ನು. ಪ್ರೊತ್ಸಸುವ ಗುಣ.
ಇತರನ್ನು ಪ್ರೋತ್ಸಾಹಿಸುವುದು ಯಾಕೆ ಮುಖ್ಯ.
ಯಾಕೆಂದರೆ ಒಬ್ಬ ವ್ಯಕ್ತಿ ಮಾತ್ರ ದೊಡ್ಡ ಸಾಧನೆ ಮಾಡಲು ಸಾಧ್ಯವಿಲ್ಲ. ತಂಡದ ಸಹಕಾರ ಬೇಕಾಗುತ್ತದೆ ಅದಕ್ಕೆ.
ನಿಜ ತಂಡವನ್ನು ಒಗ್ಗೂಡಿಸಿ ಕೆಲಸ ಮಾಡಿಸುವ. ನಾಯಕನ ಜವಾಬ್ದಾರಿ.
ಹ್ಮ್ ಹೌದು. ಒಳ್ಳೆಯ ನಾಯಕ ತನ್ನ ತಂಡ ತಂಡದವರ ಮಾತನ್ನು ಕೇಳುತ್ತಾನೆ.
ಕೆಲವರು ನಾಯಕತ್ವ ಜನ್ಮ ಸಿದ್ದಗುಣ ಎಂದು ಹೇಳುತ್ತಾರೆ..
ನನಗೆ ಹಾಗೆ ಅನಿಸುವುದಿಲ್ಲ, ನಾಯಕತ್ವವನ್ನು ಅಭ್ಯಾಸದಿಂದ ಬೆಳೆಸಬಹುದು.
ಅದಕ್ಕೆ ಯಾವ ರೀತಿ ಅಭ್ಯಾಸಬೇಕು.
ಜವಾಬ್ದಾರಿ ತೆಗೆದುಕೊಳ್ಳುವುದು. ಸಮಸ್ಯೆಗಳನ್ನು ಪರಿಹರಿಸುವುದು ಮತ್ತು ಜನರೊಂದಿಗೆ. ಉತ್ತಮವಾಗಿ ವರ್ತಿಸುವುದು.
ಆತ್ಮವಿಶ್ವಾಸದ ಬಗ್ಗೆ ಮಾತನಾಡೋಣ.
ಖಂಡಿತ ಆತ್ಮವಿಶ್ವಾಸ ಯಶಸ್ಸಿಗೆ ಬಹಳ ಮುಖ್ಯ..
ಆತ್ಮವಿಶ್ವಾಸ ಮತ್ತು ಅಹಂಕಾರ ಎರಡರ ನಡುವೆ ವ್ಯತ್ಯಾಸ ಏನು?
ಆತ್ಮವಿಶ್ವಾಸ ಎಂದರೆ ತನ್ನ. ಸಾಮರ್ಥ್ಯದ ಮೇಲೆ ನಂಬಿಕೆ ಅಹಂಕಾರ ಎಂದರೆ? ತನ್ ತಾನೇ ಇದ್ದಕ್ಕಿಂತ ಶ್ರೇಷ್ಠ ಎಂಬ ಭಾವನೆ.
ತುಂಬಾ ಚೆನ್ನಾಗಿ ವಿವರಿಸಿದ್ದೀರಿ.
ಧನ್ಯವಾದಗಳು.
ಆತ್ಮವಿಶ್ವಾಸವನ್ನ ಹೇಗೆ ಬೆಳೆಸಬಹುದು.
ಸಣ್ಣ ಗುರಿಗಳನ್ನು ಸಾಧಿಸುವುದರಿಂದ ಆರಂಭಿಸಬಹುದು.
ಉದಾಹರಣೆ ಕೊಡಬಹುದೇ.
ಹಾ ಪ್ರತಿದಿನ ಒಂದು ಹೊಸ ವಿಷಯ ಕಲಿಯುವುದು. ಸಮಯಕ್ಕೆ ಕೆಲಸ ಮುಗಿಸುವುದು ಅಥವಾ ಒಂದು ಸಣ್ಣ ಭಯವನ್ನು ಎದುರಿಸುವುದು.
ಹೀಗೆ ಮಾಡಿದರೆ ಆತ್ಮವಿಶ್ವಾಸ ನಿಧಾನವಾಗಿ ಹೆಚ್ಚಾಗುತ್ತದೆಯೇ.
ಹೌದು ಪ್ರತಿಯೊಂದು ಸಣ್ಣ ಸಾಧನೆಯು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ.
ವಿಪಲತೆ ಬಂದರೆ ಆತ್ಮವಿಶ್ವಾಸ ಕಡಿಮೆ ಆಗುವುದಿಲ್ಲವೇ..
ಕೆಲವೊಮ್ಮೆ ಕಡಿ ಕಡಿಮೆಯಾಗಬಹುದು ಆದರೆ ವಿಫಲತೆಯನ್ನು. ಪಾಠ. ವಾಗಿ ನೋಡಬೇಕು.
ಅದು ಸುಲಭವಲ್ಲ.
ಸರಿ ಆದರೆ ಅಭ್ಯಾಸ ಮಾಡಿದರೆ ಸಾಧ್ಯ.
ವ್ಯಕ್ತಿತ್ವ ವಿಕಾಸಾನ ಎಂದರೇನು?
ನಮ್ಮ ಜ್ಞಾನ ನಡವಳಿಕೆ ಸಂವಾಹನ. ಕೌಶಲ್ಯ ಮತ್ತು ಮನೋಭಾವವನ್ನು ಉತ್ತಮಗೊಳಿಸುವ ಪ್ರಕ್ರಿಯೆ.
ವ್ಯಕ್ತಿತ್ವ ವಿಕಾಸನಕ್ಕೆ ಯಾವ ಅಭ್ಯಾಸ ಸಹಾಯ ಮಾಡುತ್ತದೆ.
ಪುಸ್ತಕ ಓದುವುದು, ಹೊಸ ಕೌಶಲ್ಯ ಕಳಿಯುವುದು. ಒಳ್ಳೆಯವರ ಜೊತೆ ಸಮಯ ಕಳಿಯುವುದು. ಆತ್ಮ ಪರಿಶೀಲನೆ ಮಾಡುವುದು.
ಆತ್ಮ ಪರಿಶೀಲನೆ ಎಂದರೆ,
ದಿನದ ಕೊನೆಯಲ್ಲಿ ತನ್ನ ಕೆಲಸಗಳನ್ನು ಪರಿಶೀಲಿಸುವುದು.
ಹ್ಮ
ಯಾವ ತಪ್ಪು ಯಾವ ತಪ್ಪುಗಳನ್ನು ಸರಿಪಡಿಸಬೇಕು ಮತ್ತು ಯಾವ ಉತ್ತಮ ಅಭ್ಯಾಸಗಳನ್ನು ಮುಂದುವರಿಸಬೇಕು ಎಂಬುದು ತಿಳಿಯುತ್ತದೆ.
ಅದು ತುಂಬಾ ಉಪಯುಕ್ತ. ಈಗ ಸಾರ್ವಜನಿಕ ಭಾಷಣದ ಬಗ್ಗೆ ಮಾತನಾ ಡೋಣ.
ಸರಿ ಅನೇಕ ಜನರಿಗೆ ಜನರ ಮುಂದೆ ಮಾತನಾಡಲು ಭಯ ಇರುತ್ತದೆ.
ಆ ಭಯವವನ್ನು ಹೇಗೆ ಕಡಿಮೆ ಮಾಡಬಹುದು.?
ಸಿದ್ಧತೆ ಮತ್ತು ಅಭ್ಯಾಸದಿಂದ.
ಸಿದ್ಧತೆ ಏಕೆ ಮುಖ್ಯ?
ವಿಶೇಷದ ವಿಷಯದ ಬಗ್ಗೆ ಸ್ಪಷ್ಟ ಅರಿವು ಇದ್ದರೆ ಆತ್ಮವಿಶ್ವಾಸ ಹೆಚ್ಚುತ್ತದೆ.
ಜನರ ಮುಂದೆ ಮಾತನಾಡುವಾಗ ಯಾವ ವಿಷಯವನ್ನು ಗಮನಿಸಬೇಕು?
ಸ್ಪಷ್ಟವಾಗಿ ಮಾತನಾಡಬೇಕು. ಕಣ್ಣಿನ ಸಂಪರ್ಕ ಇರಬೇಕು. ಮತ್ತು ವೇಗವಾಗಿ ಮಾತನಾಡಬಾರದು ನಿಮ್ಮಂತ ತರ
ಕೆಲವರು ತುಂಬಾ ವೇಗವಾಗಿ ಮಾತನಾಡುತ್ತಾರೆ.
ಹೌದು ಅದರಿಂದ ಕೆಲವರಿಗೆ ಅರ್ಥವಾಗಲು ಕಷ್ಟವಾಗಬಹುದು.
ಒಳ್ಳೆಯ ಭಾಷಣಕಾರ ಗುಣಗಳು ಯಾವ್ಯಾವು?
ಪ್ರಸ್ತುತಿ, ಆತ್ಮವಿಶ್ವಾಸ, ಸರಳ ಭಾಷೆ ಮತ್ತು ಉತ್ತಮ ಉದಾಹರಣೆಗಳನ್ನು ನೀಡುವ ಸಾಮರ್ಥ್ಯ.
ಉದಾಹರಣೆಗಳು ಯಾಕೆ ಮುಖ್ಯ?
ಅವು ವಿಷಯವನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತವೆ.
ಜನರು ಟೀಕೆ ಮಾಡಿದರೆ ಏನು ಮಾಡಬೇಕು?
ಟೀಕೆಯನ್ನು ಶಾಂತವಾಗಿ ಸ್ವೀಕರಿಸಬೇಕು.
ಎಲ್ಲಾ ಟೀಕೆಗಳು ಸರಿಯಾಗಿರುತ್ತವೆಯೇ?
ಇಲ್ಲ ಆದರೆ ಉಪಯುಕ್ತವಾದ ಟೀಕೆಯಿಂದ ಕಲಿಯಬೇಕು.
ಒಳ್ಳೆ ಸಲಹೆ ಇ
ಧನ್ಯವಾದಗಳು.
ಯ ಯಶಸ್ವಿಯಾಗಲು ಅತ್ಯಂತ ಮುಖ್ಯವಾದ ಗುಣ ಯಾವುದು?
ನಿರಂತರ ಪ್ರಯತ್ನ.
ಅದಕ್ಕಿಂತ ಮುಖ್ಯವಾದದ್ದು ಇನ್ನೇನಾದರೂ ಇದೆಯೇ?
ನಿರಂತರ ಕಲಿಯುವ ಮನೋಭಾವ.
ಅದು ಯಾಕೆ?
ಜಗತ್ತು ನಿರಂತರವಾಗಿ ಬದಲಾಗುತ್ತಿದೆ. ಕಲಿಯುವುದನ್ನು ನಿಲ್ಲಿಸಿದರೆ ಹಿಂದೆ ಬೀಳುವ ಸಾಧ್ಯತೆ ಇದೆ.
ನಿಜ
ಯಶಸ್ಸು ಒಂದು ದಿನದಲ್ಲಿ ಬರುವುದಿಲ್ಲ.
ಹೌದು, ಅದು ಅನೇಕ ಸಣ್ಣ ಪ್ರಯತ್ನಗಳ ಫಲ.
ಕಂಡಿತ,
ಜೀವನದಲ್ಲಿ ಪ್ರೇರಣೆ ಹೇಗೆ ಉಳಿಸಿಕೊಳ್ಳಬಹುದು.
ಸ್ಪಷ್ಟ ಗುರಿರಬೇಕು ಮತ್ತು ಪ್ರಗತಿಯನ್ನು ಗಮನಿಸಬೇಕು.
ಸಣ್ಣ ಸಾಧನೆಗಳನ್ನು ಆಚ್ಚರಿಸಬೇಕೇ.
ಖಂಡಿತಾ ಅದು ಮುಂದುವರಿಯಲು ಪ್ರೇರಣೆ ಇಡುತ್ತದೆ.
ಇತರರೊಂದಿಗೆ ಹೋಲಿಕೆ ಮಾಡಿಕೊಳ್ಳುವುದು ಒಳ್ಳೆಯದೇ.
ಹೆಚ್ಚು ಹೋಲಿಕೆ ಮಾಡಿಕೊಳ್ಳುವುದು ಒಳ್ಳೇದಲ್ಲ.
ಯಾಕೆ.
ಪ್ರತಿಯೊಬ್ಬರ ಪ್ರಯಾಣ ವಿಭಿನ್ನವಾಗಿರುತ್ತದೆ.
ಹಾಗಾದರೆ ಯಾರೊಂದಿಗೆ ಹೋಲಿಕೆ ಮಾಡಿಕೊಳ್ಳಬೇಕು.
ನಿನ್ನೆ ಇದ್ದ ನಮ್ಮಂದಿಗೆ.
ತುಂಬಾ ಅರ್ಥಪೂರ್ಣ ಮಾತು.
ಧನ್ಯ ಮಾದಗಳು.
ಇಂದಿನ ಭಾಷಣದಿಂದ ನಾನು ಹಲವು ವಿಷಯಗಳನ್ನು ಕಲಿತೆ.
ನನಗೂ ಹಾಗೆ ಅನಿಸಿತು.
ನ್ಯಾಯಕತ್ವ ಆತ್ಮವಿಶ್ವಾಸ ಮತ್ತು ವ್ಯಕ್ತಿತ್ವ ವಿಕಸನದ ಬಗೆ. ಸ್ಷ್ಟ ಹರಿವು ಸಿಕ್ಕಿತು.
ಸಂತೋಷ.
ಮುಂದಿನ ಭಾಗದಲ್ಲಿ ಯಾವ ವಿಷಯದ ಬಗ್ಗೆ ಮಾತನಾಡೋಣ.
ವ್ಯವಹಾರ ಉದ್ಯಮ ಶೀಲತೆ. ಹಣಕಾಸಿನ ಯೋಜನೆ ಮತ್ತು ಭವಿಷ್ಯದ ಅವಕಾಶಗಳನ್ನು ಬಗ್ಗೆ ಮಾತನಾಡೋಣ.
ತುಂಬ ಉ ಉಪಯುಕ್ತ ವಿಷೆ.
ಹಾಗಾದರೆೆ ಮುಂದಿನ ಭಾಗದಲ್ಲಿ ಅದನ್ನು ಮುಂದುವರಿಸೋಣ.
ಸರಿ ಮತ್ತೆ ಭೇಟಿ ಆಗೋಣ.
ಕಖಂಡಿತಾ. ಮತ್ತೆ ಭೇಟಿಿಯಾಗೋಣ. ಶುಭ ದಿನ.
ಮತ್ತೆ ಹೇಗಿತ್ತು ನಮ್ಮ ಈ ಮಾತುಕತೆ.
ತುಂಬಾ ತುಂಬಾ ಸಂತೋಷವಾಯ್ತು, ತುಂಬಾ ತಿಳಿದುಕೊಂಡೆವು.
ನನಗೂ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ನಿಮ್ಮ ಬಳಿ ಮಾತನಾಡಿ.
ಹ್ಮ್ ನನಗೂ ಹಾಗೆ ಅನಿಸಿತು.
ನೀವು ಮೊನ್ನೆ ನನನ್ನು ನೋಡಿದ್ದೀರಾ ಎಲ್ಲಾದರೂ.
ಹಾ ನೋಡಿದ್ದೇನೆ.
ಎಲ್ಲಿ ನೋಡಿದ್ದೀರಿ.
ನಮ್ಮ ದೂರವಾಣಿಯಲ್ಲಿ.
ದೂರವಾಣಿಯಲ್ಲಿ ಹೇಗೆ ನೋಡಕ್ಕಾಗುತ್ತೆ.
ನಿಮ್ಮ ಚಿತ್ರವನ್ನು ನೋಡಿ ನೋಡಬಹುದಲ್ವಾ.
ಹ್ಮ್ ಭಾವಚಿತ್ರ ಬಗ್ಗೆ.
ೆ ಹೌದು.
ನಾನ ಹೇಗೆ ಕಾಣುತ್ತಿದ್ದೆ ಅದರಲ್ಲಿ.
ತುಂಬಾ ತುಂಬಾ ಸುಂದರವಾಗಿದ್ದೀರಾ ನೀವು ಯಾಕೆ. ಆಹ ಸಿನಿಮಾದಲ್ಲಿ ಪ್ರಯತ್ನಿಸಬಾರದು.
ನಾನು ಯಾವ ಚಲನಚಿತ್ರದಲ್ಲೂ ಇದಕ್ಕೆ ಹೋಗಲು ಆಸಕ್ತಿ ಇಲ್ಲ ನನ್ನ ಬಳಿ.
ಹ್ಮ ನಾ ತುಂಬಾ ಸುಂದರವಾಗಿದ್ದೀರಾ ಚಲನಚಿತ್ರಕ್ಕೆ ಹೋದರೆ ನೋಡಿ. ನಿಮ್ಮ ನೀವು ಎಲ್ಲೋ ಎಲ್ಲೋ ಇರ್ತೀರಾ.
ಆದ್ರೆ ನನಗೆ ಬೇಡ ಅನ್ನಿಸುತ್ತಿದೆ ಮುಂದೆ ನೋಡೋಣ ಇನ್ನು ಸಮಯ ತುಂಬಾ ಇದೆ.
ಹು ಹು ಒಂದು ಸಲ ನೋಡಿ ನೀವು ಪ್ರಯತ್ನ ಪಡಿ.
ಹೌದು ಪ್ರಯತ್ನಪಟ್ಟೆ.
ಹ
ನೀವು ಪ್ರಯತ್ನ ಪಡಿ ನಿಮಗೂ ಕೂಡ ಒಳ್ಳೆಯ. ಕಾಶೆಗಳು ಸಿಗಬಹುದು. ಆಸಕ್ತಿ ಇಲ್ಲವೇ.
ಆಸಕ್ತಿ ಇಲ್ಲ.
ಆದರೂ ಒಮ್ಮೆ ಪ್ರಯತ್ನಿಸಿ ನಿಮಗೆ.
ಹ ನೋಡೋಣ ಮುಂದೆ ಏನಾದರೂ ಅನಿಸಿದರೆ ಹೋಗುತ್ತೇನೆ.
ನೀವು ತುಂಬಾ ನಟನೆಗಳನ್ನು ಚೆನ್ನಾಗಿ ಮಾಡು.
ಹೌದಾ ಧನ್ಯವಾದಗಳು.
ನಟನೆಗಳು ಚೆನ್ನಾಗಿ ಅಭಿನಯಿಸುತ್ತೀರಾ.
ತುಂಬಾ ಧನ್ಯವಾದಗಳು ನಾನು ಹುಟ್ಟಿನಿಂದಲೂ ಹಾಗೆಯೇ.
ಹಾ ಹುಟ್ಟಿನಿಂದಾನೇ ಬಂದ್ಬಿಟ್ಟಿದೆ ನೋಡಿ ನಿಮ್ಗೆ. ಹೇ ಬ್ಯಾಡ ಇರು.